ಹಲೋ
ಹಲೋ
ಏನ್ ಮಾಡ್ತಿದ್ಯಾ
ಏನಿಲ್ಲಪ್ಪ ಸುಮ್ಮ್ನೆ ಅಗೆ ಕುತ್ಕೊಂಡಿದ್ದೆ
ಹಾ ಇನ್ನೇನು ಸಮಾಚಾರ
ಏನಿಲ್ಲಪ್ಪ ಬೆಂಗ್ಳೂರು ಜೀವನ ಏನು ಅಂತ ಅಂತ ಯೋಚನೆ ಮಾಡಿ ನೀನೇ ಹೇಳ್ಬೇಕು ಬೆಂ್ಗಳೂರ್ ಬಗ್ಗೆ
ಹೌದಾ ಬೆಂಗ್ಳೂರ್ ಜವನ ತುಂಬಾ ಕಷ್ಟ ಇದೆ ತುಂಬಾ ಫಾಸ್ಟ್ ಇದೆ ಅದು
ಹೌದು
ಹ ಪ್ರತಿಿದಿನ ಬಿಝಿ ಬಿಿಸಿಿ ಬಿಿಸಿಿ
ಬಜಿ ಹೌದು
ಹ್ಮ್ ಬೆಳಿಗ್ಗೆಯಿಂದ ಸಂಜೆವರೆಗೂ ತುಂಬಾ ರಸ್ತೆಗಳಲ್ಲೆಲ್ಲಾ ಫುಲ್ ಟ್ರಾಫಿ ತಪ್ಪಿಕ್ರತ್ತ
ಹ್ಮ್ ಹೌದು ಆಥ ಆ ಟ್ರಾಫಿಕ್ ಇಿಂದ ನಾವು ಬೇರೆ ಜಾಗಕ್ಕೆ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತ
ಹ್ಮ ಹ್ಮ ಇಲ್ಲಿ ಊರ್ಗಳಲ್ಲ ಆದ್ರೆ ಒನ್ ಅವರ್ಗೆ ಒಂದ್ ಫಿಫ್ಟಿ ಕಿಲೋಮೀಟರ್ಸ್ ಆದ್ರೂ ಹೋಗ್ಬೋದು
ಹ್ಮ್ ಹೌದು
ಹಾ ಇಲ್ಲಿ ಆಫೀಸ್ಗೆ ಹೋಗಕ ಎಷ್ಟೊಂದು ಸಮಯ ತಗಳತ್ತು ಹತ್ತು ಕಿಲೋಮೀಟರ್ ಹೋಗ್ಬೇಕಂದ್ರರು ಸಮೇತ ತ್ತಾ ತುಂಬಾ ಸಮಯ ತಗೊಳ್ಳುತ್ತೆ ಹ ಅದಕ್ಕೆ ಇಲ್ಲಿ ಸ್ವಲ್ಪ ಜನ ಮೆಟ್ರೋನ ಬಳಸ್ತಾರೆ
ಆ ಮೆಟ್ರೋ ಹೇಗೆ
ಮೆಟ್ರೋ ಹೇಗೆ ಅಂದ್ರೆ ಅದು ತುಂಬಾ ಸುಲಭ ಟ್ರಾಫಿಕ್ ಸಮಸ್ಯೆ ಕಡಿಮೆ ಇರುತ್ತೆ ಸಮಯವೂ ಉಳಿಯುತ್ತೆ ನಮ್ಗೆ
ಹೌದಾ
ಹ ಬೆಂಗಳೂರಲ್ಲಿ ಅವಮಾನ ಬಗ್ಗೆ ಏನು ತುಂಬಾ ದೊಡ್ಡ ವಿಶೇಷನ ಇದೆ
ಹೌದು
ಹೆಚ್ಚು ಬಿಸಿನು ಇರಲ್ಲ ಹೆಚ್ಚು ಚಳಿನೂ ಇರಲ್ಲ
ಅಲ್ಲಿ ಜನ್ರು ಯಾವಾಗ ಯಾವ ಭಾಷೆ ಮಾತಾಡ್ತಾರೆ
ಅಲ್ಲಿ ತುಂಬಾ ಕನ್ನಡ ಇಂಗ್ಲಿಷು ತಮಿಳ ತೆಲುಗು ಹಿಂದಿ ಬಹಳ ಬಹ ಬಳ ಭಾಷೆಗಳೇ ಕೇಳ್ಸ್ಕೋತ ಕೇೇಳಸ್ಕೊೊಳ್ಳುತ್ತೆ
ಹೌದಾ ಬೆಂಗಳೂರಿನ ಜನರಿಗೆ ಅ ಕನ್ನಡ ಬಗ್ಗೆ ಗೊತ್ತಾ ಕನ್ನಡ ಮಾತಾಡ್ತಾರೆ ಜಾಸ್ತಿ
ಹಾ ಮಾತಾಡ್ತಾರೆ ಎಲ್ಲಾ ಮಾತಾಡ್ತಾರೆ ಇಲ್ಲಿ ಐ ಟಿ ಕಂಪನಿಗಳು ಸಮೇತ ತುಂಬಾ ಇದೆ ಅದಕ್ಕೆ ಬೆಂಗಳೂರನ್ನ ಐ ಟಿ ಸಿಟ ಅಂತಾನೂ ಕರೀತಾರೆ
ಹ್ಮ್ ಬ ಬೆಂಗ್ಗಳೂರಲ್ಲಿ ಜೀವನ ವೆಚ್ಚ ಎಷ್ಟಿದೆ
ಈ ಜೀವನ ವಚ್ಚ ಸ್ವಲ್ಪ ತುಂಬಾ ಕಡಿಮೆನೇ ಇರುತ್ತೆ ಹೊಸ ಕಂಪನಿಗಳು ಐಡಿಯಾಗಳು ಹೊಸ ಐಡಿಯಾಗಳು ವ್ಯವಹಾರ ಶುರು ಮಾಡ್ತಾರೆ
ಹ್ಮ್ ಹೌದಮ್ಮ
ಹಹ ಮನೆ ಬಾಡಿಗೆ ತುಂಬಾ ಜಾಸ್ತಿ ಇರುತ್ತೆ ಇಲ್ಲಿ
ಹೌದ ಊಟದ ವ್ಯವಸ್ಥೆ ಹೇಗಿರುತ್ತೆ
ಊಟದ ವ್ಯವಸ್ಥೆನು ಹೋಟೆಲ್ಸ್ ಅಲ್ಲೆಲ್ಲಾ ಚೆನ್ನಾಗಿರಲ್ಲ ಹ್ಮ
ಎಲ್ಲ ತರದ ಊಟ ಸಿಗುತ್ತಾ ಇಲ್ಲಿ
ಹಾ ಎಲ್ಲಾ ತರದ ಊಟ ನವು ಸಿಗುತ್ತೆ ಅವ ಇಲ್ಲಿ ಊಟನು ಸಿಗುತ್ತೆ ದಕ್ಷಿಣ ಭಾರತ ಉತ್ತರ ಭಾರತ ಚೈನೀಸು ಫಾಸ್ಟ್ ಫುಡ್ಡು ಎಲ್ಲಾ ಸಿಗುತ್ತೆ
ಹ್ಮ ಅಲ್ಲಿ ದೋಸೆ ತುಂಬಾ ಪ್ರಸಿದ್ಧ ಅಲ್ವಾ
ಹಾ ತುಂಬಾ ಪ್ರಸಿದ್ಧ ಬೆಣ್ಣೆ ದೋಸೆ ಮಸಾಲೆ ದೋಸೆ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ಉದ್ಯಾನವನಗಳು ಸಮೇತ ಹಾ ಜಾಸ್ತಿನೇ ಇದೆ ಲಾಲ್ಬಾಗು ಕಬ್ಬನ್ ಪಾರ್ಕು ಇವೆಲ್ಲಾ ತುಂಬಾ ಪ್ರಸಿದ್ಧವಾಗಿರುತ್ತೆ
ಹೌದು ಹಲವರುು ಯೋಗ ಮತ್ತು ವ್ಯಾಮ್ ಹ
ಹ ಯೋಗ ಮಾಡ್ತಾರೆ ವ್ಯಾಯಾಮ ಕೂಡ ಮಾಡ್ತಾರೆ ಬೆಂಗ್ಳೂರಲ್ಲಿ
ಹೌದಾ ಬೆಂಗಳೂರಿನಲ್ಲಿ ಮಳೆ ಹೇಗಿರುತ್ತೆ
ಬೆಂಗ್ಗಳೂರಲ್ಲಿ ಮಳೆ ಯಾವಾಗ್ ಬೇಕಾದ್ರರು ಬರುತ್ತೆ ಕೆಲವೊಮ್ಮೆ ಸೂರ್ಯ ಕೆಲವೊಮ್ಮೆ ಮಳೆ ಹೇ ಛತ್ರಿ ಅಂದ್ರು ಬ್ಯಾಗಲ್ಲಿ ಯಾವಾಗೂ ಇರ್ಲೇಬೇಕು ಅದು ತುಂಬಾ ಮುಖ್ಯ ಆಗುತ್ತೆ
ವೀಕೆಂಡ್ನಲ್ಲಿ ಜನ ಏನ್ ಮಾಡ್ತಾರೆ
ಈಗನ್ಲ್ ಜನ ಮಾಲು ಸಿನಿಮಾ ಕಾಫಿ ಶಾಪು ಟಿಪ್ಪು ಇವೆಲ್ಲಾ ಕಾಮನ್ ಎಲ್ಲಾ ಕಡೆ ಹೋಗ್ ಬರ್ತಾರೆ
ಹ ಹೌದಾ
ತಪ್ಪಲ್ಲ ಆದ್ರೆ ಸುಮ್ ತುಂಬಾ ಸ್ನೇಹಿತರು ಕೂತ್ ಮಾತಾಡಕ್ಕೆ ಕಾಫಿ ಶಾಪ್ಗೆ ಹೋಗ್ತಾರೆ ಹ ಕೆಳು ಪ್ರದೇಶಲ್ ಅದೇ ಕೆಳು ಪ್ರದೇಶಗಳಲ್ಲಾದ್ರೆ ರಾತ್ರಿ ಕೂಡ ಜನಸಂದಡಿ ಇದ್ದೇ ಇರುತ್ತೆ
ಹ್ಮ್
ಹ ಹೊಸ ಜನರಾರ ಸುಲಭ ಸುಲಭವಾಗಿ ಒಪ್ಕೋತಾರೆ
ಬೆಂಗ್ಳೂರಿನ ಜನ ಹೇಗಿರ್ತಾರೆ
ಎೂರಿ ಜನ ಚೆನ್ನಾಗೆ ಇರ್ತಾರೆ ಇಲ್ಲಿ ಕನ್ನಡ ಕಲ್ದ್ರೆ ಇನ್ನುೂ ಚೆನ್ನಾಗಿರುತ್ತೆ
ಹೌದಾ ಕನ್ನಡ ಗೊತ್ತಿಲ್ದವ್ರು ಏನು ಎನ್.
ಕನ್ನಡ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ, ಅರ್ಥ ಆದ್ರೂ ಮಾಡ್ಕೊಂತಾರೆ ಅಲ್ವಾ.
ಹೌದು
ಹವಾಮಾನ ಉದ್ಯೋಗ ಅವು. ಅವಕಾಶಗಳು ಎಲ್ಲಾ ಇಲ್ಲಿ ನಗರದ ಚೈತನ್ಯ ಫುಲ್ ಎಲ್ಲ ವರ್ಗ ಗಿಡವರು ಎಲ್ಲರೂ ಸಮೇತ ಉದ್ಯೋಗಕ್ಕೋಸ್ಕರನೇ ಬೆಂಗಳೂರಿಗೆ ಬರ್ತಾರೆ.
ನಿನ್ಗೇನ್ ಇಷ್ಟ ಆಗೋದಿಲ್ಲ. ನಿಂಗ್ ಏನ್ ಇಷ್ಟ ಆಗಲ್ಲ.
ಟ್ರಾಫಿಕ್ ಅಂದ್ರೆ ಇಷ್ಟ ಆಗಲ್ಲ ಇಲ್ಲಿ ಟ್ರಾಫಿಕ್ ತುಂಬಾ ಹೆಚ್ಚಿರುತ್ತೆ. ಫುಲ್ ಎಲ್ಲಾ ಸೌಂಡ್ ಪೊಲ್ಲ್ಯೂಷನ್ ಆಗ್ತಾನೆ ಇರುತ್ತೆ.
ಇದು ಸುರಕ್ಷಿತ ನಗರನಾ.
ಹಾ ಸು ಸುರಕ್ಷಿತ ನಗರ ವಿದ್ಯಾರ್ಥಿ ತಿಗಳಲ್ಲಾದ್ರೆ ತುಂಬಾ ಒಳ್ಳೇದು ಉತ್ತಮ ಕಾಲೇಜು ತರಬೇತಿ ಕೇಂದ್ರಗಳು ಇದೆ.
ಹಾ ಹೌದಾ ಜನರಿಗೆ ಒತ್ತಡ ಜಾಸ್ತಿ ಇರುತ್ತಾ.
ಹ ಕೆಲವರಿಗೆ, ಕೆಲಸದ ಒತ್ತಡ ಇರುತ್ತೆ ಆದ್ರೆ ಜನ, ಬ್ಯಾಲೆನ್ಸ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ.
ವೀಕೆಂಡ್ ಟ್ರಿಪ್ ಗಳು ಸ್ಥಳಗಳು ಹೆಂಗ ಹತ್ತಿರನಾ ದೂರ ಇದಾವ.
ಹತ್ರನೇ ಇದೆ ಮೈಸೂರು, ಕೂರ್ಗು, ನಂದಿ ಹಿಲ್ಸ್, ಚಿಕ್ಕಮಗಳೂರು. ಇವೆಲ್ಲ ಸ್ವಲ್ಪ ಹತ್ತನೇ ಇರೇ
ಹಂಗಂದ್ರೆ ಎಲ್ಲಾ ತುಂಬಾ ಚೆನ್ನಾಗಿರುತ್ತಾ.
ಹ ತುಂಬಾ ಚೆನ್ನಾಗೇ ಇರುತ್ತೆ. ಕೆಲವರಿಗೆ ಬೆಂಗಳೂರು ಅಂದ್ರೆ ತುಂಬಾ ಇಷ್ಟಾನೇ ಆಗುತ್ತೆ.
ಭವಿಷ್ಯದಲ್ಲಿ ನಾನು ಕೂಡ ಬೆಂಗಳೂರಿಗೆ ಬರಬೇಕು ಅನಿಸ್ತಿದೆ.
ಹ್ಮ್ ಹ್ಮ್ ಹೊಸ ಅನುಭವ ಸಿಗುತ್ತೆ ಇಲ್ಲಿಗೆ ಬಂದ್ರೆ ಖಂಡಿತ. ಚನ್ನ ಕನ್ನಡ, ಚೆನ್ನಾಗಿ ಕಲಿಬೇಕು ಮೊದ್ಲು ಆಸೆ.
ಹೌದಾ
ಹಾ ಇಲ್ಲೆ ಎಲ್ಲಾ ಚೆನ್ನಾಗೆ ಇದೆ.
ಹ್ಮ ಧನ್ಯವಾದಗಳು ಬೆಂಗ್ಗಳೂರಿನ ಜೀವನ್ ಬಗ್ಗೆ ಕೇಳಿ ತುಂಬ ಸಂತೋಷ ಆಯಿತು.
ಹಾ ಸರಿ ಇನ್ನೇನ್ ಸಮಾಚಾರ. ಯಾವಾಗ ಬೇಕಾದ್ರು ಬಾ ನೋಡ್ಬೋದು ಬೆಂಗಳೂರಿನ.
ಹಾ ಬೆಂಗಳೂರಲ್ಲಿ ಜನಗಳು, ಅಂದ್ರೆ ಭಾಷೆ ಯಾವ್ ತರ ಇರುತ್ತೆ.
ಭಾಷೆ ಎಲ್ಲಾ ಭಾಷೆನೂ ಮಾತಾಡ್ತಾರೆ ಯಾಕಂದ್ರೆ ಹೊರಗಿನವರೆಲ್ಲ ಬರ್ತಾರೆ ಅಲ್ವಾ
ಹೌದಾ ಅಂದ್ರರೆ ಯಾವ್ಯಾವ ತರ ಭಾಷೆ.
ಭಾಷೆ ಅಂದ್ರೆ ಹಿಂದಿ ಇಂಗ್ಲಿಷು ಕನ್ನಡ. ತಮಿಳು ಉರ್ದು ತೆಲುಗು ಎಲ್ಲಾ ಮಾತಾಡ್ ತರೆ
ಹ್ಮ್
ಬಟ್ ನಮಗು ಅವ್ರ ಮಾತಾಡೋ ಭಾಷೆ ಅರ್ಥ ಆಗ್ಬೇಕು ನಾವು ಅರ್ಥ ಮಾಡ್ಕೊಬೇಕು ಅಂದ್ರೆ ಎಲ್ಲಾ ಬಸ್ಸನ್ನು ಮಾತಾಡ್ಬೇಕು ನಾವು ಎಲ್ಲ ಕ ಕಲ್ತ್ಕೋಬೇಕು ಮಾತಾಡಕ್ ಬರ್ಲಿಲ್ಲ ಅಂದ್ರು ಸಮೇತ ಅರ್ಥ ಆದ್ರರು ಮಾಡ್ಕೊಂಡ್ರೆ ಅವ್ರಿಗೆ ಏನಾದ್ರರು ಹೇಳ್ಬೋದಲ್ವಾ
ನಾವಲ್ಲಿ ಹೋಗಿ ನಾವುೂನು ಅವೇ ಭಾಷೆ ಕಲಿೀಬಹುದಲ್ಲ ಅವ್ರತ್ರ ಮಾತಾಡಿ
ಆಗೋದು ಅಲ್ಲಿ ಸ್ವಲ್ಪ ಇದು ಸಿಗುತ್ತೆ ನಮ್ಗೆ
ಹ್ಮ್ ಹ್ಮ್ ಅಲ್ಲಿ ಮಳೆ ಜಾಸ್ತಿನ
ಮಳೆ ಜಾಸ್ತಿ ಏನಿಲ್ಲ ಪಾರವಾಗಿಲ್ಲ ಮಳೆ ಬೀಳ್ುದು ಬಳ್ತಾನೆ ಇರುತ್ತೆ ಅವಾಗ ಾವಾಗ
ಹೌದಾ ಬೆ ಮಾಲು ಸಿನಿಮಾ ಇತ ಇದಕ್ಕೆ ಹ್ಮ ಮಾಲು ಸಿನಿಮ ಎಂಂಗಗೆ ಅಲ್ಲಿ
ಹಾ ಮಾಲು ಸಿನ್ಮಾ ಎಲ್ಲಾ ನಮ್ಮ ಹತ್ರ ಹಣ ಇದ್ರೆ ದುಡ್ಡಿದ್ರೆ ಎಲ್ಲಾ ನೋಡ್ಕೊಂಡ್ ಬರ್ಬೋದು ಇಲ್ಲಿ ದುಡ್ನ ಸಂಪಾದನೆ ಮಾಡ್ಬೇಕು ಬಂದ್ರನೇ ತುಂಬಾ ಕಷ್ಟ ಆಗುತ್ತೆ
ಹೌದಣ್ಣ ನೀನ್ ನನ್ಗೆ ಬೆಂಗ್ಳೂರ್ ಬಗ್ಗೆ ಹೇಳ್ಕೊಟ್ ಬಿಟ್ಟಿದ್ದು ತುಂಬಾನೇ ಖುಷಿ ಆಾಯ್ತು
ಹಾ ಸರಿ ಸಂತೋಷ ಆಯ್ತು ನಂಗಂಗೂ ಹೇಳಿದ್ದಕ್ಕೆ
ಹಾ ಬೆಂಗ ಕನ್ನಡ ಚೆನ್ನಾಗಿ ಕಲಿೀಬೇಕಲ್ ಅದೇ ಕನ್ನಡಿ ಕನ್ನಡ ಚೆನ್ನಾಗಿ ಕಲಿಬೇಕ್ ಅ ಬೆಂಗಗಳೂಗ್ ಬರ್ಬೇಕಂದ್ರೆ
ಹಾ ಕನ್ನಡ ಚೆನ್ನಾಗಾಗಿ ಕಳಿಬೇಕು
ಹ್ಮ್ ಸರಿ ನೀ ಹೇಳಿದ್ದೆ ಎಲ್ಲಾ ವಿಷಯಾನೂ ತಿಳ್ಕೋತೀನಿ
ಹಾ ಸರಿ ಮತ್ತೆ ಮಾಡ್ತೀನಿ ಬಾಯ್